ಅಲೋ
ನ್ನ ಎಂಗು ಬಗಾ ಕೊರತೆ ನಿರ
ಹ್ಮ್ ಏನ್ ಸರ್ಚ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಆರುದೋಡು
ಇಲ್ಲಿ ಲಾಟನ್ ಮೂತಾನೆ ಮೀಟ್ಟು ಹ್ಮ್ ಹ್ಮ್. ಹ್ಮ ಅಲ್ಲ ಇದ್ರೆ ವರ್ಷ ನಂತ ಬಂದಲ್ಲ ಒಂದ್ ವರ್ಷ. ಹ್ಮ ನೀ ಲಕ್ಷ್ಮೀನಾಥನು
ಹ್ಮ
ಅ ಸವಪ್ಪ ತಮ್ಮ ಸ ತ. ಹಲೋ ಇಲ್ಲ ಹಲೋ ಗುಮ
ತಾದದಲ್ಲಿನ್ನದು.
ಹ್ಮ್ ನೀನ್ ಲಕ್ಷ್ಮಣ ಅಂತ ಹಾಕಿದ ಹ್ಮ್. ನಂಬರ್ ನಂಬರ್ ಏನ್ ಕೊಟ್ಟಿ ನೀಮ್ ನೀಮ್ ಏನ್ ಕೊಟ್ಟರಿ.
ಏ ಆನ್ ಮತ್ತೆ ಲಕ್ಷ್ಮಣ ಅಂತ ಲೈ
ಹಾ ಅಲ್ಲ ರೆಡ್ಡಿ ಅ ತಗೊಡಿದ್ದಿದ್ದಾರೆ.
ಇಲ್ಲ ಇಲ್ಲ
ಮತ್ತು ನೆಕ್ಸ್ಟ್
ಹ್ಮ
ಹ್ಮ್ ಓಕೆನಾ
ರೆಡ್ಡಿ ಅಂತೆಲ್ಲ ಗೌಡ ಗೌಡ
ಸಮಮ್ಮ ಇ ನ ಬರ್ತಾ. ಕಾರ ಯಾಕೋ ಯಾಪಾರ್ದ ನಮಗೆ. ಹ್ಮ ಅಮ್ಮ ಸ ನಟಟತ ಕೊಡ ಸಾಯಕಿನಟ್ಟ ಮತ್ತ ಸಾಯಿಬ ದೂರ್ ನಬಡ ಆಮೇಲೆ ಯಾರಿ ಹಂಗ ಯಾರ ಸಹಾಯ ಉಂಟು ಅಲೋ
ಹಡಾ ಹ
ಹ್ಮ್ ಹ್ಮ್
ಪಲಾನ್ ಹಾಕತಿ ನೀವು ಅವಾಗ ಪ್ಲಾನ್ ಹಾಕತಿ.
ಹ ಹಾ ಹಾ ಸ
ಹೌ ಪ್ಲಾನ್. ಹೊರಗ ಈಗ ಇನ್ನೊಂದಾದಲ್ ಅದಕ್ ಬಾವುರ ಅಂತಾಗಷ್ಟೆ ಏನಾಗತ.
ಬಾವರಂತಾ ಕರೆ ಕರೆಕ್ಟ್ ನೆನಪ ಮಾಡಿದ್ ನ್ ಕರೆಕ್ಟ್ ಆಯ್ತು ನಾನಾ
ಹ್ಮ
ನಾಪ ನಾಪ ತಂತೆನೆ ಇಲ್ಲಂದ ಮ ತ
ಅ ಕೇಳಿ ನೊಂದು ಡೆೇಳಿ
ಹ್ಮ್ ಹ್ಮ್
ಹ
ಹ ಹ್ಮ್ ಹ್ಮ್ ಹ್ಮ
ಹ
ಹಾ
ಹ
ನಿಮ ಫುಲ್ಲು ಸ್ಲೋ ಕೆಲ್ಸ ಆದು
ಹಲೋ
ದೌದು ಪ್ರೈಸ್ ಎಷ್ಟ ಪ್ರೈಸ್ ಬಷ್ಟಗೋ
ದ ಮಾಡ ಅಕ
ಬಾಳಪ್ಪ ಭಾಳ ಐತ
ಹಂಗದ ಇಡು
ಹ್ಮ್ ಹ್ಮ್
ಹ್ಮ
ಚೆನ್ನಾಗಿತ್ತು
ಎಂಗಾಡಿಗೆ
ಚಳಿ ಫುಲ್ ಕಾರ ಸೂಪನಿ ಅದೇಯಾ ಅನ್ನ ಹೆಸರು ಬರ್ತನೆ ಹ
ನಮ್ಮ ಸ್ಲಾಗ್ ಏನ್ ಮಾಡಿದ್ರು ಗೊತ್ತಾ
ಹ್ಮ್ ಹ್ಮ್
ಅದ ಯಶಸ್ ಹಾ ಕೇತಿದಯ
ಯಾವ
ಅಲ್ಲರು ಅಲ್ಲಾಸರು ಇನ್ನ ಇಟ್ಟಿಲ್ಲ ಇಡುಬೆಕ್
ಯದಾ
ಅದ್ರೊಳಗ ಬಟ್ಟೆಕಾಯಿ ಮತ್ತೆರಲ್ಲ
ಹ್ಮ್ ಹ್ಮ್
ರಡ ಆಯ್ಕ್ ಭದನಕಾಯನು ಮ ಶುದ್ಧ
ಹ್ಮ್ ಹ್ಮ್
ಮಾಡಿದ್ರು
ಹ್ಮ್
ಚಿಂತಾ ನಲೆ
ನ ಆಸ್ ಲ ಬರಲ್ಲ ಮತ
ಪೌ ಪೌಷ್ಟಿಕ ಆಹಾರ ಅದ
ಹ
ಪೌಷ್ಟಿಕ ಪೌಷ್ಟಿಕ ಆಹಾರ ಅದು.
ಊರು ಮಾಡಿದ್ರು ಹಂಗ ಮಾಡಿದ್ಮ್ಯಾಗ ಏನ್ ಮಾಡ್ಬೇಕತ್
ಎಲೆ ಲೆ ಅದು ಅವು ಒಂದೊಂದ್ಸಲ ಆಗುತ್ತೆ
ಜುಮ್ಮಂತಾವಲೇ
ಹ
ಹೇಳಳದ
ಹ್ಮ್
ಹಾ
ಕಾರಾರಲ್ಲೇ ಕಾರಾಯ
ಇಲ್ಲಿ ಯಾರ್ ಮನೆ
ರೂಮ್ಮೇಟ್ ಹೆಸರು ಕಾಯಿ ಪಲ್ಯ ಅನ್ನ ರೊಟ್ಟಿ
ಮೂರುಭೇದರು ಹಾಕಲೇ ಬಿಜುದು
ಏನು ಏನು ಗದುತಾ ಇಲ್ಲೇ ನೋಡಿದ್ದಲ್ಲೆ ಇದೇ ರುಮನೆ ನೋಡಿದಿ ಹಾ ಹ ಇ ಹಲೋ ಹಾ ಲಕ್ಷ ತ ತಡೆ ಗಂಗಾಳ ತೊಳತ್ನೀ
ಅಳ ಕಾಲ ಜಾಯಗರ ಲಿಗಯ ನ
ಹಾ ಮತ್ತೆ ನ್ ಮಾಡಕ್ ಆಗಲ್ಲೆ ಅಪ್ಪಾ ಪ್ರಿನ್ಸಿಪಲ್ ಹೇಳದ ತಡೆ ಮತ್ತೆ ಒಳ್ಳೆಚ್ಚಲ ಒಳಚ್ಚಲ
ಹಾ ಸನ್ನ ಎಲ್ಲ
ಆ